ಏನ್ ಮಾಡಕಪ್ಪ ನ
ಏನಿಲ್ಲಣ ಇಲ್ಲೇ ಹಸ್ಲಾಗಿದ್ದ್ಯಾ ನೀ ಎಲ್ಲಿದ್ದ್ಯಾ
ನಾವನ್ಸ್ತ ಇದವಿ ನೋಡಬುವ
ಹ ಹೌದಾ ಏನು ಊಟ
ಹಾ ನಿಗೆ
ನನ್ನ ಲೇಟ ಅದು
ಹೌದಾ
ಹ್ಮ್
ಮೆಂಗಪ್ಪಾಸ್ ಚಲ ನದ ಡಿಗ್ರಿ ಸೆಂಡಪ್ ಮಾಡಿದ
ಮಾಡಿಯೋಣ ಇನ್ನು ಡಿಗ್ರಿ ಹ ಒಯ್ಯಾರ ಇನ್ನೊಂದ ಎರಡು ಮೂರು ಜನ ಉಳಿದಾರ ಅಷ್ಟೆ ಅವರು
ಹೌದ ಹ್ಮ್ ಹ್ಮ ಹ್ಮ ಹ್ಮ ಪಾ ಬಂದಾಗಿಬಿಟ್ಟದ ಬಂದಾಗಿಬಿಟ್ಟದ ಅವನ ಐತಿ ಅದು ಮೊನ್ನೆ ತಲೆ ಹಬ್ಬ ಇತ್ತಲ್ಲ ಅವಾಗ ಸುಟ್ಟಿ ಕೊಟ್ರ ಅದು ಅದ ಅದ್ರ ಅದ್ರ ನೆವನ ಮಾಡಿ ಸುಟ್ಟಿ ಕೊಟ್ರ ಆಯ್ತ ಎಲ್ಲಾರೂ ಹೋಗ್ಬಿಟ್ರ ಅವಾಗ ಶೂಟಿಗೆಂತ ಹೋಗಾರ ಈಗ ಡಿಗ್ರಿರ್ಿದ್ರು ಡಿಗ್ರಿರ್ ಸ್ಯಾಂಡ್ಪ್ ಮಾಡಿದ್ವಿ ಸೆಂಡಪ್ ಮಾಡಣ ಅದು ಏನಾಯ್ತ ಅಂದ್ರೆ ಅಸ್ಲ್ ಕರೆಂಟ್ ಸ್ವಲ್ ಜಗಳ ಆಯತು ಹುಡುಗರು ಕೂಡ ಜ ಜಗಳ ಮಾಡ್ಕೊಂಡರು ಜಗಳ ಮಾಡನ್ಿ ಹ ಸೋಷಿಯಲ್ ಆಫಿಸ್ ಕಊ ಅದ ಮೊದ್ೇ ಆದ್ರನು ಒಂದ ಎರಡು ಮೂರ್ ದಿನ ಊಟನ ಹಾಕಿದಿಲ್ಲ ಏನ್ ಹಾಕಿದಿಲ್ಲ
ಹಾ ಸಮಸುಮನಾ
ಸುಮ್ ಸುಮ್ನೆ ಊಟನ ಹಾಕಿಲ್ಲ ಏನ್ ಹಾಕಿದಿಲ್ಲ ಅದಕ್ಕೆ ಯಾಕ ಹಾಕಿಲ್ಲ ಅಂದಗೆ ಸೋಷಿಯಲ್ ಆಪ್ಸಿ ಹೋಗ್ ತಿಳಿದ್ರೆ ಅವರು ನೀವು ಅವ್ರ ಜಗ್ಜ ಅಲ್ಲಿ ಆಕ್ಚುಲಿ ನಮ್ಮ ಅಸ್ ಹೆಂಗ ಅದ ಅಂದ್ರಪ್ಪಾ ಅ ಆರ್ಡರ್ಸ್ ತೊ್ಬಿ್ರರು
ಬರ ಔಟ್ರೆಿರ್ತರಾನ್ಣ ಇಲ್ಲ ಏಳೋರೆಲ್ಲ ಕೇಳೋರ್ಾರಲ್ಲ ಮತ್ತ ಮೊದ್ಲೆೇ ಎಸ ಅಷ್ಟಲ ಎಷ್ಟು ಸಿಟ್ ಮಾಡಿದ್ರ ಕೂಡ ಅದು ಹೇಳ
ಹ್ಮ್
ಪೂರಾ ಬಂದ್ ಮಾಡಿಬಿಟ್ಟಾರ ನ ಕಡೆ
ಮಾಡ್ಬಿಟ್ರ ನೋಡ ಏ ಹೇ ತಗಲ್ಲ ನಣ ಅಂತಂತ ಅದಪ್ಪಾ ಆ ಕಡೆ ನಿಮ್ ಕಡೆನ ಬರ ವಡಾನಲ್ಲ ವಡನ್ ಸತ್ತ ನ ನ ನ ಮಾಡಡಾನೇ ಇರ್ಲ್ಲ
ಮತ್ತತ್ ಹೆಂಗ ಹೆಂಗ ನಡ್ಸಕತ್ತಾರ ಮತ್ತ್ತೆ ಯಾರ್ ಕೊಡಕತ್ತಾರ ಅದ್ರದ್ದ ಎಲ್ಲ ಬಿಲ್ ಎಲ್ಲಾ ನ
ಹ ಅಲ್ಲೇ ಇರ್ತಾರಲ್ಲ ಕೋಡನ್ ಅಂತಿರಲ್ಲ ಅಡಗೆ ಮಾಡೋ ಕುಕ್ಕು ಎರಡ್ ಕುಕ್ಕು ಅವರೇ ತಪಾಪ ಅವರೇ ಹೋಗಿ ತಾಯ ತಂದ ಮಾಡ್ತು ಒಂದು ಹ್ಮ ಅಷ್ಟ ಅಲ ಏನೇ ಗಲೆಕ್ಟ್ ಆದ್ರ ಒಬ್ರು ಏಂಗ
ಕಳವಲ್ಲ ಯಾರ ಮತ್ತ ಮತ್ತೆ ತಾಲೂಕ ಅಫಸಕ್ಕೆೇೇಳಬೇಕಲ್ಲ ಮತ್ತ ಅಲ್ಲಿ ತಾಲೂಕ ಅಫೀಸ ಅಷ್ಟೈ ಹೋಗಬೇಕಲ್ಲ ಹಿಂಗೆಲ್ಲ ಮ ಮಾಡ್ಯಂಗ ಒ ಒಂದು ವಡ ಇಲ್ಲ ಯಾರಲ್ಲಾ ಹೆಂಗ್ ಮತ್ ಆಸ್ಲ್ ಹೆಂಗ್ ಹಡಕ್ತ್ಂಗಂತ
ಅದೇ ತಾಲೂಕರ್ ಕೇಳಿದ್ರೆ ಅವರು ನಂತರ ನೀವುಸ್ ಫಸ್ಟ್ ಅಫಲ್ ನಿಂಬುತ್ ತಪ್ಪಲ್ ಅಂತ ಹೇಳ್ತಾರ ಅವರು
ನಮ್ದೇನ್ ತಪ್ಪ ಅದಂತ ಅಲ್ಲೇನು ಜಾವನ್ ಜಗಳ ಅಡಿಕಸ ಸರಿ ಸರಿ ಕಳ್ಸಿವ ಏನ್ ಮಾಡಿವಂತ
ಹಂಗಲ್ಲ ಅಪಾ ಅವ ಅವನ ಅಂತಾನ ನೀವು ಔಟರ್ಸ್ ನಡ್ಕೊಂಡಿರಿ ನೀನು
ಹ್ಮ ಹಾ
ಹ್ಮ ಟ ಹಟ್ರಸ್ ಔಟ್ರಸ್ ಈಗ ಇಷ್ಟ ಇದಾರ್ ನಿಮ್ಗೆ ಅಲ್ಲಿ ಆಕ್ಚುಲಿ ಹಂಗೆ ಅದು ಆಸ್ಟ್ರೇಿಯರ್ ಹಂಗದು ಇಷ್ಟ ಇರೋಕ ಔಟರ್ಸ್ ಔಟರ್ಸ್ ಜಗ್ಗೆ ಜನ ತ್ಬ ಬಿಟ್ರ
ಹ ಅಲ್ಲ ಔಟ್ರಸ್ ಅಂದ್ರ ಮತ್ತ ವಾಡಾ ಯೂರಿ ನ್ ವಾಡಾನ ಮತ್ತೆ ಯೂರಿ ಏನ್ ಮಾಡ್ತಾರಂತೆ ಕೇಳಳ್ಬೇಕಣ್ಣ ಡೈಲಿ ವಾಡನ್ ಬತಾನ ಏನ್ ಪ್ಯೂನ್ ವಡನ್ ಇರ್ತಾರನ ಅವ್ರಗ ಸ್ಟಿಕ್ ಮಾಡಕ್ ಆಗಲ್ಲ ಏ
ಹ್ಮ್ ಅದೇ ಅದೇ ಅದೇ ಅಂತ ಕೇಳಿದ್ರ ಅವ್ರ ನ್ ಕೊಡ್ತಾರೆ ಅಂದ್ರೆ ಸ್ಪೆಲ್ ಆರ್ ನೀವು ಒಂದಂದು ವಾರ್ಡನ್ ಬಿಡ್ತೀರ ಯಾರ ಬಿ ನೀವು ಅವ್ರರಿಗೆ ಒಡ್ತೀರಿ ಅವ್ರರಿಗೆ ಅವ್ರರಿಗೆ ದಬ್ಬಾಳಕ ಮಾಡ್ತೀರಿ ಅಂತ ಕಂಪ್ಲೇಂಟ್ ಮಾಡ್ತಾರಂತ
ಅವ್ರು ಕರೆಕ್ಟ್ ಆಗಿ ಮಾಡಿದ್ರ ನಾವ್ ಯಾಕೆ ದಬ್ಬಾಳಕೆ ಮಾಡ್ತೇವ ಅವ್ರ ಯಕಕ್ ಹೊಡಿತತಿದ ಅಂತ ಹೇಳ
ಹ್ಮ್ ಗಯ ಅವ್ ಎಲ್ಲ ಕೇಳಲ್ರ ಈಗ ಅದಿ ನೋಡಿಗ ಮೊದ್ೇ ಡಿಗ್ರಿ ಇರದ್ರಪ್ಪ ಅವಾಗ ಅರ್ ನಡತಿತ್ತು ಈಗಂದ್ರೆ ಯಾವವು ಈಗ ಸಣ್ಣ ಸಣ್ಣ ಹುಡುಗರು್ ಅದ್ರಾಗ ಅದಕ್ಕೆ ಯಾರ ಕಲ್ಲ ಹ್ಮ್ ್ಯೂ್ಯೂಷನ್ ಡಿಗ್ರಿ ಅಲ್ಲಾರ ಪೋರ್ಸಮ್ಮು ಅಷ್ಟು ಜನ ಅದಲ್ಲ ಅವ್ರಿಗೆ ಮಾತ್ ಕೇಳಲ್ಲ ಅವರು
ಕೇಳಲ್ಲ ಎಲ್ಲಿ ಕೇಳ್ತಾರ ಫೈನಲ್ ದೊಡ್ಡೋ್ರ ದೊರ್ದ ಕೇಳಲ್ಲ ಅವ್ರ ಎಲ್ಲಿ ಕೇಳ್ತಾರ
ಹ್ಮ್
ಈ ಕಡೆ ಮತ್ತೆ ಬಾಜಾ ಹಾಸ್ಟೆಲ್ ಓಪನ್ ಆದೇನು
ಯಾವದ್ ಬಾಜು ಅದು ಪೀಸಿದ ಅದ ಪ ಅದು ಒಬ್ಬನ ಅದ ಅದು ಷ ಅವ್ರ ಆರಾಗ ಅವ ಕರಕಲ್ಲ ಅವ್ರ ಹುಡುಗರೇ ಜಾತಿ ನ ಇರ್ತಾರೆ ಅವ್ರನ್ ಕರ್ಕಂತ
ಹೌದಾ
ಹ್ಮ್ ಎಲ್ಲಾ ಒಂದ್ ವರ್ಷ ಇದ್ದಿದೀಪ್ಪ ಅವಾಗ ಈಗ ಅವ್ನು ವಾಡನ್ಾನ ಚೇಂಜ್ ಆಗ್ಯಾರ ಅಂತ ಪೀಸರ್ ಅವನ್ ಅದನ್ನ ಹೆ ಸ್ಟಿಪ್ಸ್ ಮಾಡ್ಬಿಟ್ರ
ಹೌದನು
ಹ್ಮ್
ಹ ಮತ್ತ ಈ ಕ ಇವಾಗ ಹೆಂಗ ಮ ಡೇಲಿ ಅದು ಅಂದ್ರೆ ಪೂರ ಇವಾಗ ಓಪನ್ ಆಗಲ್ಲ ನ ಪೂರ
ಬಂದ್ ಹ ುಲ್ ಬಂದೇ ಮಾಡ್ರಬಟ್ರ ಅಂತ ಎಲ್ಲಿ ಆ ಕಡೆ ಬೇರೆ ಕಡೆ ಸಿಕ್ ಮಾಡ್ತಾರಂತದನ್ ಅಲ್ಲಲ್ಲೇ ಗಾಳಿ ಚಲ್ ಬಲ್ಲಿ ಯಾವ್ದಂತ ಅ ಇಲ್ಲ ಅವಳದಾ
ಇವಾಗ ಏನ್ ರೆಡಿ ಆಗಿಬಿು ಅದೇ ಆ
ಇಲ್ಲ ರೆಡಿ ಏನ ಶಿಫ್ಟ್ ಮಾಡ್ತೀವಿ ಅಂದ್ರ ಅವ್ರು ಇವತ್ತು ಮಾಡ್ತೀವ ಅಂದ್ರೆ ಒಂದ್ ವರ್ಷ ಹೋದ್ತ್
ಆಯ್ತು ಏನ ರೆಡಿ ಆಗಲ್ಲ ಅಲ್ಲಿ ಎಲ್ಲ ಆ ಹೇಳಪ್ಪ ಅಲ್ಲಿ ಬಿಲ್ಡಿಂಗ್ ಎಲ್ಲ ಅಲ್ಲ ಮತ್ತ ಅಲ್ಲಿ
ಹ್ಮ್ ಇಲ್ಲ ನಮ್ಗ್ ಗೋಜಲ್ ಅಲ್ಲಿಗ್ ಮಾಡ್ತೇವಂತ ಭರವಸೆ ಕೊಟ್ರಂತೆ ಈಗ ದುಡುಗರಿಗೆ ಹೋಗಿದ್ದ್ ಅಂತ ಮೊನ್ನೆ ಅದು ವಕಲ ಹ ಅದು ಅದನ್ನು ಕೊಡ್ತಿಲ್ಲ ಅವರು ಇಲ್ಲಿ ತೆಳಗ ಅದದು ಕರೆಂಟ್ ಹೋಗ್ಬಿಟ್ಟದಪ್ಪಾ ಕರೆಂಟ್ ಆಗಲ್ಲ ಬಿಲ್ಡಿಂಗ್ ಅದು ಈ
ಕರೆಂಟ್ ಎಲ್ಲ ಅದು ಹೆಂಗ ಇರ್ಬೇಕ ಹೆಂಗ್ ಓದ್ಬೇಕ ಏನೆಲ್ಲ
ಏನಿಲ್ಲ ಅಂದ್ರೆ ಕರೆಂಟ್ ಹೋದ ಕರೆಂಟ್ ಇಲ್ಲ ನೀರ್ ಇಲ್ಲ ಊಟ ಇಲ್ಲ ಹ ಕರೆಂಟ್ ಮಾಡ್ಸತ್ ಹ್ಮ್ ಕರೆಂಟ್ ಮಾಡ್ತಕ್ ಬಾಯ ಕರೆಂಟ್ ಮಾಡ್ಸಕ ಎಷ್ಟು ಆರು ಲಕ್ಷ ಪೂದಂತದ
ಓಹ ಅಂಥ ಪುರಿ ಏನಾಗುತ್ತೆ
ಮ ಇಡೀ ಇೀ ಏ್ ವೈರ್ ಅಂತೆಲ್ಲ ಅದ ಹೆಂಗ ಇದ ಅಂದ್ರಪ್ಪಾ ಮ ಮ ಒಂದು ತಳಗ್ ಬಿಡೋಸಂತೆ ಅದು ಮೇನು ಇರ್ತದಲ್ಲ ಈಸಿ ಗೀಸಿ
ಹ ರೈಟ್ ರೈಟ್ ರೈಟ್ ಟಿ ಸಿ ಸ್ವಂತ ಆದದಲ್ಲ ಅದಕ್
ಹ್ಮ್ ಸ್ವಂತ ಅದ ಟಿ ಸಿ ಹೋಗಿದೆ ಮತ್ತೆ ಕನೆಕ್ಷನ್ೇ ಹೋಗ್ಯಿದೆ ತಳಗ
ಕರೆಕ್ಟ್ ಕರೆಕ್ಟ್ ಆದೋಣ ಎಲ್ಲ ಟೀಚಿ ತರ್ಬೇಕ ಅಂದಾನೆ ಬಾಳ ಬಡದ
ಹ್ಮ್ ಹಂಗಾದಾ ಅದಕ್ಕೆ ಅವರು
ಇವರು ಇರ್ಬೋದಲ್ಲಾ ದಶನಾಪುರ್
ಹಾ ಎಮಲ್ಲಿ ಹ ಅದನ್ನು ಉದ್ಘಾಟನೆ ಮಾಡಿದ ದಸನ ವರ್ಷ ಸರ್ ಅದರ ಮಾಡಸ್ಬೇಕ ಮಾಡಸ್ಬೇಕು ಮಾಡಸ್
ಮಾ ಹಿಂಗೆ ಮಾಡಿಸ್ತಾರೆ ಇವಾಗ ಎಮ್ ಎಲ್ ಎ ಅಂದಮೇಲೆ ಇವಾಗ ಅವ್ಏನು ಎಲ್ಲರೂ ಎಲ್ಲರೂ ಹೋಗ್ಬೇಕು ಒಂದ್ ದಿವಸ ಕರ್ಸ್ಬೇಕು ಕರ್ಸಿ ಕಸಿ ಹೋದ್ರೆ ಎಲ್ಲಾ ಮಾಡ್ತ
ಅಲ್ಲಿ ಅಲ್ಲಿ ಹೆಂಗದ ಅಂದ್ರ ಹಸ್ಲಗ ಹುಡುಗರು ಒಗ್ಗಟ್ಟಿಲ್ಲಪ್ಪ
ಅದುಎಲ್ಲಾದ್ರೂ ಹಂಗೆ ಆದ್ಬಿಟ್ಟದ ಎರಡ್ ರೂಮ್ ಒಗಟ್ಟಿದ್ರ ನಾ
ಹಾ ಹಂಗದ ಹುಡುಗರು ಈಗ ಒಬ್ಬ ಒಬ್ಬ ಜಗಡಕ್ಕ ಹೋಗನ್ರ ಇನ್ನೊಬ್ಬ ವಾರ್ಡನ್ ಬಲ್ಲಿ ಆಗ ಲ್ಲಿ ಅವ್ರು ಯಾರ ಬ ಹೇಗರಾಡ್ತಿರ್ತಾರ ಅವ್ರ ಬ ರೊಕ್ಕಸ ಸಕ್ತಿ ಅಂತ ಕುಂದ್ಬಿಡಲ್ಲ
ನಮ್ಮ ಕಡೆ ನಗೆ ಅದ ನ ಮಾಸ್ ನ ಮಾಸ್ ಸುದ್ದಾ ದ ನಮ್ಮ ಸ್ಲಗ ಲಗಾನಗೆ ಯದ ನಾಲ್ಕ್ ಜನ ಹೇಳೋರ ಇರ್ತಾರ ನಾಲ್ಕ್ ಜನ ಇರ್ಲ ಯಾರ ಔಟ್ರಸ್ ಬಂದ್ರ ಆಯತ ಯಾರಂದ ಕರ್ಕೊ ಬಂದ್ರ ಆಯ್ತಕೇಳಿರ್ತ ಸರ್ ಹಿಂಗ ಬಂದ ನೋಡ್ರಿ ಕರ್ಕೊ ಬಂದಾರ ಅಂತ ಆಯ್ತ ಅವರು ಹ ಆ ಪ್ಯೂನಿಗೆ ಹಳ್ತಾರ ಪೀೂನ ನಮಗ್ ಬಂದ ಆತಾನ
ಹ್ಮ್
ಹ್ಮ್ ಹಂಗೆ ಮೊ ನಮ್ ದೋಸೆ ಕರ್ಕೊಂಡ್ ಬಂದಿದ್ದ ಊಟ ಒ ನಾಕಕ್ ದಿವಸ ಮಧ್ಯಾಹ್ನ ಕರ್ಕಂಬ ಬರ್ವಾಡ ಸೋರ್ ಬೈತಾರ ಹಂಗ ಹೆಂಗ ಅಂತ ಹೇಳ ಆಯ್ತ ಅಂದ ಹಂಗೆರ್ಕೊಂಡೊ ಬರ್ ಮತ್ತ ಅವರು ಬಾರ ಯಾರ ಕಕೊ ಬರ್ತೋ ಎಡು ದಿವ್ಸ ಒಂದ್ ತಿಂಗಳಂ ರೂಮ್ ನಗಇಅಂತಾರೆ ಮತ್ತ ಅವ್ರಗ್ ಹೇಳಲ್ಲ ನಮಗ್ ಹೇಳ್ತೇನಂತ ಅಂದಿವವಿ ನಾವು ಹ್ಮ್ ಅವ ಈಗಂದ್ರ ಎಸ್ಸ್ ಕೊಡ್ತೆ ನಮ್ಗೆಂದ ಎಸ್ಕ್ಯೂಸ್ ಕೊಡಲ್ಲ ನಂಗ ಅಂತಂದ ಸುಮ್ಗೇನೆ
ಹಂಗೆಪ್ಪಾ ಎಲ್ಲಾ ಕಡೆ ಹಂಗೆ ಇರ್ತ ಅಕೆ ನಿಮಲ್ಲ ಬರ್ಂದ ಮಾಡಿ ನೀ ಮಾಡಣೇನ್ ಹದ್ರಂಗನೇನ್
ನಣಗ್ ಓದರ್ತಾನ ಇವಾಗ ಅವ ಸ್ಟ್ವ ಮುಗ್ದೋಡ್ದೇ ಇಟ್ಕೋನ ಹೋಗ್ರಿ ಫಸ್ಟ್ ನಡಡಿರಿ ಜಲ್ದಿ ಅಂತ ಹೇಳಕತ್ತತನ ಡಿಗ್ರಿ ಅವ್ರಗ ಡಿಗ್ರಿದವ್ರಿಗೆ ಹ್ಮ್ ಕೇಳ ನೋಡ್ರಿ ಮತ್ತೆ ಸರ್ ಇನ್ನೊಂದು ಎರಡು ತಿಂಗ್ಳಾದ್ರೆ ನಾವು ಆಯತು ಹೋಗ್ವಿ ವ್ರೇ ಹಂಗ ಅಂತ ಹೇಳ್ರಿ ನೋಡಮ್ ಏನಂತಾರ
ಇಲ್ಲ ಅವ್ನ್ ನಂದೇನು ನ ನಂದೇನ ಇಲ್ಲಾ ನಡೀತ ಅವನ್ ನಮ್ಮ್ ಫ್ರೆಂಡ್ಂದ ಆಳ್ ಬಿಡು ರಮೇಶ್ ಅಂದ್ರ ಆದ ನಮಗೆ ಇಷ್ಟ ಅ ಎಲ್ಲದ ಅವನೇನ್ ಪ್ರಲ ಇಲ್ಲಾ ಈಗ ನಂದೇ ಬರುತ ಜಲ
ಹ್ಮ್ ಮ ಮತ್ತೆ ಕೇಳ ನೋಡಮ ಏನಂತ ಹಂಗೆ ಸುಮ್ ಒಂದ್ ದಿವ್ಸ ಕಾ ಕಾಣ್ಬಾರ್ದ ಹ್ಮ್ ಇನ್ನ ಮತ್ತೆ ಇನ್ನ ಪೂರ ಇಲ್ಲೇ ಬಂದ ಎಡಕ್ಂತೀವಿ
ಹ್ಮ್ ಮತ್ತೆ ಅದಕ್ಕೆ ಎಲ್ಲಿ ಹೆರುಡ್ತನ ನಂತು ನಿಮ್ಮ ಮಾಸ್ತರ್ ಎರಡನ ಅಡ ಹೇಳ ಹಪ್ಪ ಅವನು ಹೇಳತನಿ ತಗೋ ನೋಡ ಸರ್ ಕೂಡ ಮಾತಾಡತನ ನಾನ ಹ್ಮ್ ಸೋರ ಅವ ಕೂಡ ಮಾತವೆತನ ಇಲ್ಲಾ ನಮ್
ಕೇಳ ದೌಟಪ್ಪ ಅತ್ ಮಾತ್ ಯಾವ ಕ ನ ನಾನು ನಮ ತಮ್ಮನ ಒಂದು ಹಾಸ್ಲ್ ಮಾಡ್ಸೋದದ ಒನ್ ಮುಡುಗಂದು ನಮ್ ಕಾಲೇಜ್ ಹಚ್ಚನ ಒಂದ್ ಲೀಸ್ ಹಾಕೇನಿ ಅದ್ರ ಬೇರೆ ಪರ್ಸೆಂಟೇಜ್ ಇಲ್ಲ ಒಂದು
ಹಷ್ಟಲ ಹಾಕ್ತಿದ್ದನಾ
ಆಕಿನಿ ಅವಾಗ ಪರ್ಸೆಂಟೇಜ್ ಇಲ್ಲ ಹೇಳಿನ ಅವತ್ ಮ ಇ ಇದು ಸಂಡೇ ಪಾರ್ಟಿ ಇದಾಗ ಹೇಳನಿ ಸರ್ ರೀ ನಮ್ಮ್ ಸರ್ ಬಂದಿರ ಅವರು ನಮ್ಮ ಹೈಸ್ಕೂಲ್ ಸರ್ ಇದರು ಹ್ಮ ಹೇಳಿದೆ ಸರ್ ಹೇಳ ಹೆಂಗಂತ ನೋಡ ತಗಪ್ಪಾ ನೀವು ಒಬ್ರ ಕರ್ಕೊ ಬಂದ್ರೆ ಇನ್ನೊಬ್ಬ ಇದು ಮಾಡ್ತಾರ ಇವೆಲ್ಲ ಬ್ಯಾಡ ಬಾಳ ರಿಸ್ಕ್ ಅದ ಹಂಗ ಹೆಂಗ ಅಂತ ಹೇಳಕ್ ಕುಂತಿದ್ದ
ಹ್ಮ್
ನೋಡಂ ತಗೊಂತಂದಾನ ಅಲ್ ಸಲಯಗ ಇವಾಗ ಕರ್ಕೋಬೇಡ ನೋಡ ಆಮೇಲೆ ಹಂಗಂತ ಅದು ಸರಿ ಆಯತ್ವ ಏನ್ ಇಲ್ರಿ ಸರ್ ಕಾಲೇಜ ಸ್ಟಾರ್ಟ ಆಕಿನನ್ ಎರಡ್ ತಿಂಗಳಾದ್ರೀ ಅವಾಗ ಕರ್ದ ನಿಮ್ ಫೋನ್ ಮಾಡತನ ರೀ ಅವ ಸ್ವಲ್ಪ ಹೆಂಗನ್ ಮಾಡಿ ಲೀಸ್ ಇೀಸ್ ಮಾಡ್ಕೊಂಡಂಬ್ರ ಅ ಏಾದ್ ಒಂದ ಎರ ಮೂ ಸಾವರ ಕೊಡ್ತನ್ಿ ಅಂತಂದಏ ಅಡಏನ್ ಮಾಡ
ನಾು ಎರಡ್ ಮೂರ್ ಸಾವಿರಲ್ಲ ನಾನು ಹತ್ತು ಸಾವಿರ ಕೊಡಂದಿದ್ದೇನೆ ನ ಬಷ್ಟತಾ
ಹ್ಮ್ ಎಲ್ಲ್ಮ್ಮ ಅವರು ಎಲ್ಲಾರ ಮುಂದೆ ಮತ್ತ ಮಾತಾಡಿದ್ರೆ ಅವನು ಎಲ್ಲ ಇದಕ್ಕೆ ಬಿದ್ದಾನ ಹಂಗ ಹೆಂಗಂತ ಹೇಳಿ ಇದು ಮಾಡ್ತಾರ ಇದು ಮಾಡ ಅದಕ್ಕೆ ತಗೊಂಡ್ಿಲ್ಲ ನೀವು ಹೊರಗಡೆ ಇದು ಮಾಡ್ಬೇಕಿತ್ ನೀನು ತಾೂಕ ಆಫೀಸ್ದಾಗ ಇಲ್ಲಾಂದ್ರೆ ಬೇರೆ ಕಡೆ ಹೊರಗಡೆಿದ್ದಾಗ ಡೀಲ್ ಮಾಡ್ಕೋಬೇಕಿತ್ತು
ಕೇಳ್ಬಾರ್ದ ಅಂತ ನಾನ್ ಏನ್ ಮಾಡ್ರೀನಿ ಫೋನ್ ಹಚ್ಚಿ ಪರ್ನಲ್ ನಂಬರ್ ಅ ನಂಬರ್ಲ್ಲಿ ಪರ್ಸನಲ್ ಫೋನ್ ಹಚ್ಚಿ ಮಾತಾಡಿದಾಗ ಸರ್ ಏನೊಂದೆ ನಿನಗೆ ಸ ಪಡತ ನೀ ಒ ನಮ್ ನನ್ ಫೆಂಡಿಗೆ ಇಪ್ಪತ್ತು ಸಾವಿ ರೂಪಾಯಿ ಕೊತಿನನೆ ನಮ್ ಕರ್ಕೊಂಡ್ ಹೋಗಂತ ಹ ಹಂಗ ಅಂತ ನಾವವು ಹ್ಮ್
ಹ ಹಗೆ ಇದಾನ ಆ ಬಾಳ ಇದ ಇದ ನ ಜಾಸ್ತಿ ಕರ್ಕೊಂಡಂಗಿಲ್ಲ ಹೊರಗಡೆ ಅ ನಂದಿಯ ಕಾಸ್ಲ ಆಿದ್ದಲ್ಲಾ ಯಾದಗಿರಿ ದಸನಾಪುರ್ತ್ ದಸನಾಪುರ್ತ್ ಎರಡ್ ಸತ ಹೋಗಿ ಬಂದೆ ನೋ ಅಣಾನ ಹ
ಹ್ಮ್ ಏನಂದ್ರೆ
ಎ ಸರ್ ಆಸ್ಲಿ ಸರ್ ಕೊಡಲ್ಲಗ್ಯಾರೀ ಸೈನ್ ಮಾಡ್ಸ ಬರ್ರಿ ಹಂಗ ಹೆಂಗ ಅಂತ ಹೇಳಕ್ ಕತಾರಿ ಅಂತ ಅಂದೆ ನಾನು ಓ ಹ ದರ್ಸನ ಪೂರ್ತಿ ತ್ತ ಹೋದೆನಾನ ಅಲ್ಲಿ ಹೋಗ ನೇಳ್ತಿ ನವು ಇಲ್ಲಿಂದ ಫೋನ್ ಮಾಡಿದ ಕೂಡ ಏ ತಗೊಲಿಲ್ಲ ನಾಳೆ ಹಂ ಕೊಡ್ತೀ ಡಾಕಮೆಂಟ್ಸ್ಾಳೆ ಯಾರ ಬಂದು ಕೇಳಿದ್ರೆ ಆಲ್ಲಿ ಲಿಸ್ಟ ಇಲ್ಲತ್ತೆ ಯಾರ್ ರೆಕ್ಮ ಮಲೆ ಇಟ್ಕೊಂಡೆ ಅಂತ ಕೇಳಿದ್ರ ಏನ್ ಆ್ತಂದ ಏನ್ ಹೇಳಿ ಹಂಗಂತ ಹೇಳಕ ಅದಕ್ಕೆ ಮ ಹ ಈ ದಸನಪುರಿಗ ಹೆಂಗ ಅಂದ ಅದಕ್ಕೆ ಹ ಏನ್ ಮಾಡಿದ ಇದು ಮೈನಾಟಿ ಆಫೀಸ್ಗೆ ಹೋಗ ಇದಕ್ಕ ಯಾದಗಿರಿ ಅಂತ ಅಂದ ಅಲ್ಲಿ ಹೋದೆ ನಾನು ಒಂದ ದಿವ್ಸ ಮತ್ತ ನಾನಂದ ಒಂದ್ ದಿವಸ ಬೈಕ್ ಹಾಕೊಂಡ ಹೋಗ ಅಲ್ಲಿ ಏನ್ ಕೆಲಸ ಆುತ್ತೆ ಅಲ್ಲಿನ ಆಗ್ಲಿಲ್ಲಪ್ಪ ಅದಿಕ್ ಅಲ್ಲಿನ ಆಗ್ಲಿಲ್ಲ ಎಲ್ಲ ಕುೂಂತು ಬಂದ್ವಿ ಬೇಸ್ ರ ಅದಕ್ಕೆ ಲಾಸ್ಟ್ಗ ನಮ್ ದೋಸ್ತನವರು ಅಣ್ಣಿಡಿದಿವವ ಒಂದ ರೆಕಮೆಂಡ್ ಮ್ಯಲೆ ಅವರ್್ದ ಆಯ್ತು ಮತ್ತ ಏನ್ ಮಾಡ್ತೆ
ನ ಹಂಗೆ ಮಾಡಸ್ಬೇಕಂತ ಅದ ಅದ ರೆಕಂಡ್ ಯಾರ ಬರ್ಬೇಕಂತ ಗೊತ್ತ
ನೋಡ್ಬೇಕ ಯಾರದ ಸರಿ ಸರಿ ಅಣ್ಣ ಊಟ ಮಾಡಕ ಮುಂಚನ್ ಮಾಡ ಮಾಡ
ಸರಿ ಹಾ
ಆ